ಹ
ಹಾ ಅಲೋ ಏನ್ ಮಾಡ ಆತಿ
ಹಾ ಇಲ್ಲ ನೋಡ್ಕತ್ದನಿ
ನಾನು ಜಷ್ಟ್ ಊಟ ಆಯ್ತ ಕುಂತಿದ್ದೆ ನಿಮ್ದು ಊಟ
ಹಾ ನಮ್ದು ಊಟ ಆಯ್ತು
ಈ ಮಾಡಕ ನಾನಾಯ ಇವತ್ ತಬ ಅಲ್ಲ ಅದಕ್ಕ ಹಚ್ಚು ಹಂಗೆ ಮಾಡಿದ್ದೆ
ಹೌದ
ಸಾಂಬಾರ್ ಮಾಡಿದ್ದೆ ನೀ ಏನು ಇದಿದ್ದಿ
ಹ ಏನಿಲ್ಲ ರೈಸ್ ಸಾಂಬಾರ್ ನಮ್ಮ್ ಫ್ರೆಂಡ್ ರೊಟ್ಟಿ ಎಲ್ಲ ತಂದಿದ್ರೆ ತಿ
ಹಾ ಚಂತ
ಹ್ಮ
ಹ್ಮ್ ಮತ್ತೆ ಕಾಲೇಜ ಎಲ್ಲ ಮುಗಿತಾ
ಹಾ ಪರಚಿಲ್ಲಾ ಮದಿತ
ಅ ಹ್ಮ್ ನೀವೆಲ್ಲಾ ಸ ಸಣ್ಣವಳಿದ್ದಾಗ ಯಾವ ಸ್ಕೂಲ್ಲ್ಲಿ ಕಲ್ತಿದೀಯ
ನಾನು ಸಣ್ಣೋರ್ ಇದ್ದಾಗ ನಂದು ಹುಬ್ಬಳ್ಳಿಯೊಳಗ ಪ್ರೈಮರಿ ಕಲ್ತಿದ್ದೆ ರಾಗಿಯಿಂದ ಮತ್ತ ಹೈಸ್ಕೂಲ್ ಎಲ್ಲ ನವಲಗುಂದ ಒಳಗ ಕಲ್ತಿದ್ದೆ
ಅಲ್ಲೆಲ್ಲ ಯಾವ್ತರ ಐತಿ ಮಳಿ ಸ ಸೆವೆಂತ್ ಮಟ ಅಲ್ಲೇಕಲ್ತೆ
ಹಾ ಹುಬ್ಬಳಿ ಒಳಗೆ ಕಲ್ತೆ ಅಮಾಗ ಹೈಸ್ಕೂಲ್ ಇದು ಯ್ರಗಳಕ
ಹೌದಾತತಿ ಹ್ಮ್ ಹ ನಾವು ಫೋರ್ತ್ ಮಠ ಇಲ್ಲೇ ಭಾಗ್ಯ ಸ್ಕೂಲ್ ಅಂತ ಐತಿ ಅಲ್ಲೇ ಕಲ್ತೇವಿ ಆಮೇಲೆ ಫಿಫ್ತ್ಕ್ಕ ನವೋದಯ ಹಾಕಿದ್ರ ಆಮೇಲೆ ಅಲ್ಲಿ ಫೀಸ್ ಬಾಳ ಆಗುತ್ತ ಇಲ್ಲಿ ಬಾಳ ಆಗುತ್ತ ಅಂತ. ಅಂದ್ ಆ ಬಾಗಿ ಸ್ಕೂಲ್ ಸ್ಲ್ಪ ಪ್ರೈವೇಟ್ ಸ್ಕೂಲ್ ಇತ್ತಲ್ಲ ಅದಕ್ ನವೋದಯಕ ಫೀಸ್ ಬಾಳಾಗುತ್ತಾ ಅಂತಂದ ಒನ್ ನಂಬರ್ ಸ್ಕೂಲ್ ಪ್ರೈಮರಿ ಕನ್ನಡ ಶಾಲೆ ಆ ಸಿದ್ರ ಹಂಗ ಎಕ್ಸಾಮ್ ಅಷ್ಟ ಬರಯಕ ಹೋಗ್ತಿದ್ವಿ ಫಿಫ್ತ್ ಇದಾಗ ಆಮೇಲೆ ಮತ್ತೆ ಏನು ತೆಗೆಯುದ ಬಿಡ ತಂದ ನಂದ ನವೋದಯ ಪಾಸ್ ಆಗ್ಲಿಲ್ಲ ನಮ್ ಕಾಸ್ಟಿಕ್ ಆಗುವುದಿಲ್ಲ ಅಂತ ಅಂತ ಅಂದ್ರೆ ಸರ್ ಅದಕ್ಕೆ ಸಿಕ್ಸ್ತ್ ಸೆವೆಂತ್ ಅಲ್ಲೆ ಕಂಟಿನ್ಯೂ ಮಾಡಿದೆ ಆಮೇಲೆ ಏಟತ ಕ್ಕ ಹೈ ಸ್ಕೂಲ್ಗೆ ಇಲ್ಲಿ ಹಜಾರ್ನಗ್ಲಿನ್ ಸ್ಕೂಲ್ ಅಂತಂದ ಬೆಸ್ಟ್ ಐತಿ ಲ್ಲಿ ಆ ಸ್ಕೂಲ್ ಅಲ್ಲೇ ಹಚ್ಚಿದ್ವಿ ಅದೇ ಟೆಂತ್ ಮಠ ಆಯ್ತಿ ತಲೆೆ
ಎಲ್ಲಾ ಕನ್ನಡ ಮೀಡಿಯಂ ಇಂಗ್ಲಿಷ್ ಮಿಡಿಯಮ್ಮ ನೀವ್ ಕಲಿತಿದ್ದು ಹೌದ ನಮ್ದು ಕನ್ನಡ ಮೀಡಿಯಂ ಎಲ್ಲ ಇವಾಗೆಲ್ಲಾ ಇಂಗ್ಲಿಷ್ ಮೀಡಿಯಂ ಟ್ರೆಂಡ್ ಆಗಿದೆಲ್ಲ ಅವಾಗೆಲ್ಲ ಜಾಸ್ತಿ ಕನ್ನಡ ಮೀಡಿಯಮ ಇತ್ತು
ಕನ್ನಡ ಶಾಲೆಗೆ ಹಚ್ತಿದ್ರು ಯಾರು ಇಂಗ್ಲೀಷ್ ಮೀಡಿಯಂ ಅಲ್ಲೊಬ್ರು ಇನ್ನೊಬ್ರು ಹಚ್ಚ ತಿದ್ರ ಈಗ ಪ್ರತಿಯೊಬ್ಬರು ಮನೆಯಲ್ಲಿ ಹ್ಮ ಎಷ್ಟ ಬಡವರ ಅದಾರ
ಹಾ ಕನ್ನಡ ಮೀಡಿಯಂ ಯಾರು ಹೋಗೋದು ಇಲ್ಲಿಗೆ ಕನ್ನಡ ಮೀಡಿಯಂ ಅಂದ್ರ ಸ್ಕೂಲ್ ಅಂತಾನ ನೋಡಲ್ಲ
ಹೌದ ನಿಜ ಕನ್ನಡ ಮೀಡಿಯಂ ಒಳಗ್ ಕಳತ್ರ ಶಾನೆ ಆಗ್ ಕರ್ ಹುಡುಗರ ಅಂತ ಹ ಅವಾಗ ಅವಾಗ ನಾವ ಕಳಿತಿದ್ವಲ್ಲ ಅಷ್ಟ ನಾವ್ ಎಂಜಾಯ್ ಮಾಡ್ತಿದ್ವಿ ಅಷ್ಟ್ ಕಳಿತನ ಕಳಿತವಿ ತಿದ್ದವಿ ಈಗ ಎಲ್ಲಾ ಬರೇ ಓದು ಓದು ಓದು ಅಷ್ಟೇ
ಹ್ಮ್ ಬರೇ ಓದದ ಈಗ ಯಾರಿಗೂ ಆಟ ಆಡ್ಸಲ್ಲ ಏನಿಲ್ಲ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಲ್ಲಿ ಅವಾಗ ಆಟ ಆಡ್ಸಿದ್ರು ಅವೆಲ್ಲ ಗೇಮ್ ಎಲ್ಲ ಬೇರೆನೆೇ ಇರ್ತಾವ ಈಗಿನ ಆಟ ಎಲ್ಲ ನಾವೆಲ್ಲಾ ನಾರ್ಮಲ್ ನಮಗ ಏನ್ ಬರ್ತಾದ ನಾವ ಆಟ ಆಡ್ತಿದ್ವಿ
ಅದ ನಾವೆಲ್ಲ ಅವಾಗ್ ಖೋಖೋ ಕಬಡ್ಡಿ ವಾಲಿಬಾಲ್ ತ್ರ್ರೋಬಾಲ್ ಇ ಈ ತರ ಎಲ್ಲಾ ಸೇರ್ಕೊಂಡ ತಾಲೂಕ್ ಮಟ್ಟ ಹಿಂಗ್ ಎಲ್ಲಾ ಹೋಗಿ ಹೋಕಿದ್ವಿ ನಾವು
ಏನು ಹೋಗೋದೇ ಇಲ್ಲ ಇವ ನಾರ್ಮಲ್
ಹೌದ ಹ್ಮ್ಮ ಅಲ್ಲಿ ಮತ್ತೆ ಗ್ರೌಂಡ್ ಏನು ಇರೋಂಗಿಲ್ಲ ಈಗಿನ ಸ್ಕೂಲ್ ಬರೀ ಸಿಮೆಂಟ್ ಇರ್ತೇತಿ ಸಿಟಿ ಒಳಗಂತ್ರು
ಸಿಮೆಂಟ್ ನಾವೆ ಮಣ್ಣಾಗೆಲ್ಲ ಆಟ ಆಡ್ತಿದ್ದವಿ ಸ್ಕೂಲ್ ಡ್ರೆಸ್ ಎಲ್ಲ ಹೊಲಸ್ ಮಾಡ್ಕೊಂಡ್ ಹೋಗ್ತಿದ್ವಿ ಮನೆಗೆ ಈಗನ್ ಹುಡುಗರೆಲ್ಲಾ
ಫುಲ್ ನೀಟ್ ಅವ್ರ್ಗೆ ನೀಟ್ ನೀಟ್ ನೀಟ್ ಬಂದ ಟೀಚರ್ಸ್ ಎಲ್ಲಾ ಕಳಿಸಬಿಟ್ಟಿ ತರ ನೀಟ್ ಇರ್ಬೇಕಂತಂದ ನಾವೆಲ್ಲಾ ನಮ್ಮ ನಮಗೆಲ್ಲಾ ಹೇಳ್ಕೊಡ್ತಿದ್ರು ಆದ್ರೂ ನಾವು ಆಟ ಆಡೋದನ್ನು ಮಾತ್ರ ಬಿಡ್ತಿದ್ದೀರ
ಬಿಡ್ತಿದ್ರಲ್ಲ ಟೀಚರ್ ಏನು ಅಂತಿದ್ದನಿ ಇಲ್ಲ ಎಲ್ಲಾ ಆ ಕಾಡ್ ಆಡ್ರಿ ಅಂತಿದ್ರ
ಹೌದ ಮತ್ತೊಲ ಊಟನ ತಗೊಂಡ್ ಹೋಗಿದ್ದ
ಹಾ ಊಟ ಅಂತೂ ಏನ ತಗೊಂಡ್ ಹೋಗ್ತಿದ್ದಿಲ್ಲ ಹ ಅಲ್ಲೇ ಊಟ ಮಾಡೋದು
ಅದೇ ಮತ್ತೆ ಟ್ರಿಪಿ ಹಾ ನೀವ್ ಹೋಗಿದ್ದೀರಾ ಆ ಟ್ರಿಪಿ ಹೀಗೆ ಸ್ಕೂಲಲ್ಲ ಇದ್ದಾಗ
ಹ ನಾನ್ ಸ್ಕೂಲ್ ನಲ್ಲಿ ಇದ್ದಾಗ ಇದಕ್ ಹೋಗಿದ್ವಿ ನಾವ್ ಪ್ರೈಮರಿ ಇದತ್ತ ನಮ ಸರ್ ಕರ್ಕೊಂಡ್ ಹೋಗ್ವಿ ಹಿದ್ರ ಕೊಡಲ ಸಂಗಮ ಬಾದಾಮಿ ಪಟ್ಟದ ಕಲ್ಲ ಅಲ್ಲೆಲ್ಲಾ ಕರ್ಕೊಂಡ್ ಹೋಗ್ತವಿ ಒಂದ್ಸರ್ತಿ ಕರ್ಕೊಂಡ್ ಹೋಗ್ ಎಲ್ಲ ಪ್ಲೇಸ್ ಅಲ್ಲೇ ಬರ್ತಾವಲ್ಲಾ ಹಾ ನಾನ್ ತಿರ್ತಿಕ್ಕಿದ್ದೆ ಅವಾಗ ಬ ನಡ್ಕೊಂಡು ಕರ್ಕೊಂಡ್ ಹೋಗಿದ್ರು ಹೋಗಿದ್ವಿ ಯಾಗಲ್ಲ ಹ್ಮ್
ಸ್ಕೂಲಲ್ಲಿ ಏನೋ ಹೋಗಿಲ್ವಾ
ಹೈಸ್ಕೂಲ್ ಅಲ್ಲಿ ಏನ್ ಜಾಸ್ತಿ ಹೋಗಿಲ್ಲ ನಾನು ಪಾಸ್ ಕಾಲೇಜ್ ಟೈಮ್ ಒಳಗೆ ಹೋಗಿದ್ವಿ ಹೈ ಸ್ಕೂಲ ಅಲ್ಲಿ ಏನ್ ಜಾಸ್ತಿ ಹೋಗಿಲ್ಲ ನೀವೆಲ್ಲ ಹೋಗಿಲ್ಲ ಹಿಲ್ಲ ಟ್ರಿಪ್ ಎಕ್ಸ್ಕೊಳ್ತಾ ಇಲ್ಲ
ನಮ್ಮ ಮನೇಲಿ ಫ್ಯಾಮ್ಲಿ ದೊಡ್ಡ್ದಿಲ್ಲ ಅಂತಂದ್ರೆ ಕರ್ಕೊಂಡ ಹೋಗ್ಘದ್ದಿಲ್ಲ ಅದಕ್ಕೆ ಸ್ಕೂಲ್ ಒಳಗೆ ಒಂದು ವರ್ಷ ಮಿಸ್ ಮಾಡ್ತಿದ್ದಿಲ್ಲ ಫೋರ್ತ್ ಇಂದ ಟೆಂತ್ ಮಠ ಪ್ರತಿ ವರ್ಷ ಹೋಗನೆ ಫಿಫ್ತ್ ಕ್ ಅಷ್ಟಹೋಗಿಲ್ಲ ನವೋದಯ
ಹಾ ಪ್ರತಿ ವರ್ಷ ಕರ್ಕೊಂಡ್ ಹೋಗಿದ್ರು ಪ್ರತಿ ವರ್ಷನೂ ನಮ್ಮ್ ಮನ ಒಳ ಕಳಸ್ತಿದ್ರು ಅಂದ್ರ ನಾವು ಫ್ಯಾಮ್ಲಿಯಿಂದ ಎಲ್ಲಿ ಹೋಗಕ್ಕಿದ್ದಿಲ್ಲ ಕರ್ಕೊಂಡ್ ಹೋಗತಿದಲ್ ನಮ್ ಮನಿಯೊಳಗ ದೊಡ್ ಫ್ಯಾಮಿಲಿ ಇದ್ದಿದ್ದಿಲ್ಲಲ್ಲಾ ಅದ್ಕೆ ಹೋಗೋರು ಕೂಡ ಹೋಗಿ ಬರ್ಲಿ ಅಂತಂದ ಕಳಸ್ತಿದ್ರು ಫೀಫೀತ್ ಮಗ ಮಿಸ್ ಆಗಿತ್ತು ನವೋಧಯ ಹೋಗಿದ್ನಲ್ಲ ಅವಾಗೆಲ್ಲಾ ಬರೇ ಓದುದು ಒಂದೆ ಅವಾಗೆಲ್ಲಾ ಟ್ರಿಪಿಗ್ ಕರ್ಕೊಂಡ್ ಹೋಗಿದ್ರು ಏನ್ ಮಾಡಿದ್ರು ಗೊತ್ತಿಲ್ಲ ನಮ್ ನವೋದ ಇವಾಗ ಕರ್ಕೊಂಡ್ ಹೋಗಿದ್ರು ಅಲ್ಲಿ ಕಳ್ಸುದಿಲ್ಲ ಫೋರ್ತ್ ಸಿಕ್ಸ್ತ್ ಸೆವೆಂತ್ ಐ ಸ್ಕೂಲ್ ಮೂರು ವರ್ಷ ಹೋಗಿದ್ವಿ ಒಂತರ ಅದೇ ಚೆನ್ನಾಗಿತ್ತು
ಅದೇ ಅವಾಗ ಸಣ್ಣ ಹುಡುಗರು ಇದ್ದಾಗ ಏನ್ ಹೋಗಿರ್ತಾರೆ ಮೆಮೊರೀಸ್ ಜಾಸ್ತಿನೂ ಇರುತ್ತೆ ಅವಗೆಲ್ಲ ಜಾಸ್ತಿ ನೆನಪಿಟ್ಕೊಂಡ್ರ್ ಎಲ್ಲ್ ಹೋಗಿದ್ವಿ ಏನ್ ಮಾಡಿದ್ವಿ ಅಂತಂದ ನಮಗ ಅವಾಗ ಹೋಗಿದ್ದು ಎಲ್ಲಾ ನೆನ್ಪ್ ನಾವ್ ಒಂದ್ಸತಿ ಟ್ರಿಪಿಗ್ ಹೋಗಿದ್ದ ಎಷ್ಟು ಇನ್ನೂ ಆದ್ರೂ ನೆನಪಿರುತ್ತೆ ಹಂಗ ನೀವ್ ಪ್ರತಿ ವರ್ಷ ಹೋಗಿಯೆನ್
ಹ ನೆನಪೈತಿ ಬಾ ಈಗ ಬಿಜಾ ಕುರು ಬದಾಮಿ ಐ ಹೊಳಿ ಪಟ್ಟದ ಕಲ್ಲ ಅಂತರು ಎರಡು ಸಲ ಹೋಗೇನಿ ಒಂದ್ಸಲ ಸವೆಂತ್ ಇದ್ದಾಗ ಫ್ರೀ ಟೂರ್ ಅಂತಂದ್ರ ಅದ ಪ್ರತಿ ಸ್ಕೂಲಿಗೆ ನಮಗೂ ಬಂದಿತ್ತಲ್ಲಿ ಪ್ರೈಮರಿದ ಅವ್ರಿಗೆ ಸೆವೆಂತ್ ನವ್ರಿಗೆ ಕರ್ಕೊಂಡ್ ಹೋಗ್ಬೇಕ ಅಂತ ಅಂದ ಅವಾಗೆಲ್ಲ ಸಣ್ಣ ಪುಟ್ಟ ಊರ್ ಸಹಿತ ತೋರ್ಸಿದಾರ ಅಂದ್ರೆ ಲಕ್ಷ್ಮೇಶ್ವರ ಈ ತರ ಎಲ್ಲಾ ಯಾವ್ಯಾವ್ ಊರ್ ಯಾವ ಊರದ ಗುಡಿ ಅದಾವ ಎಲ್ಲಾ ಪ್ರತಿ ಗುಡಿನೂ ಹೋಗಿದಾರ ಅದ್ ಒಂದ್ ತರ ಫ್ರೀ ಟೂರ್ ಆಗಿತ್ತು ಅವಾಗ್ ಒಂದ್ರುಪಾಯಿನು ಕೊಟಿತಿತಲ್ಲ ಮತ್ತ ಊಟನ ಹೊರ ಕೊಡ್ತಿದ್ರ ಎಲ್ಲಾ ಅವರ ಕೊಡ್ತಿದ್ರು
ಅವಾಗ ಅದು ಗೌರ್ಮೆಂಟ್ ಸ್ಕೂಲಿಗೆ ಅದು ಬಂದ್ಬಿಟ್ಟಿತ್ತು ತ್ರ್ರೀ ಟೂರ್ ಅಂತ ಕರ್ಕೊಂಡ್ ಹೋಗ್ತಿದ್ರು ಅವಾಗೆಲ್ಲ
ನಾವ ಅಷ್ಟೇ ನಮ್ ಸ್ಕೂಲ್ಲ್ಲ ಈ ನಮ್ಮ ಸ್ಕೂಲ್ ಒಳ ನಮ್ಮ್ ಊರ ಒಳಗೆ ಎಂಟು ನರ್ ಎಂಟು ಶಾಲೆ ಅದಾವ ಎಂಟು ನಂಬರ್ ಎಂಟು ನಂಬರ್ ಸ್ಕೂಲ್ ನೂರು ಸೆವೆನ್. ಇವ್ರ ಇಷ್ಟು ಖುಷಿ ರೆಡ್ ಬಸ್ ಮಾಡಿದ್ರ ಅಂದ್ರೆ ಯಾರು ಒಂದ್ ಸ್ವಲ್ಪ ಇದ. ಅವ್ರೆಲ್ಲ ಒಂದ್ ಸ್ಕೂಲ್ಂದ ಆರರ್ ಜನ ಕರ್ಕೊಂಡ್ ಹೋಗಿದ ಅದ್ರಾಗ ನಾನು ಸೆಲೆಕ್ಟ್ ಮಾಡಿದ್ರು. ನಾನು ಹೋಗಿದ್ದೆ ಇನ್ ಐದ್ ಜನ ನನ್. ಬಿಟ್ರಿ ಉಳದವ್ರ ಯಾರು ಗೊತ್ತ ಇರಂಗಿಲ್ಲ ನಮಗ ಅಂತರು ಹ. ಹಾ ಅಲ್ಲಿ ಹೋಗಿಲ್ದ. ಹಾ ಅಲ್ಲಿ ಹೋಗಿಂದಾಗ ಪರಿಚಯ ಆಗಿದ್ರೆ ನಮ್ ಫ್ರಂಡ್ ನಮ್ ಫ್ರೆಂಡ್ಸ್ ಕೂಡ ಜಾಸ್ತಿ ಇದ್ವಿ ಆದ್ರೆ ಅದೊಂತರ ಚೆನ್ನಾಗಿತ್ತು ಎರಡು ದಿನ ಚಲೋ ಇತ್ತು ಬಿಟ್ರೆ ಎ ನೈತ್ ಟೆಂತ್ ಇದ್ದಾಗ ಇದು ಮೈಸೂರ್ ಸೈಡ್ ಕರ್ಕೊಂಡ್ ಹೋಗಿದ್ದ್. ಒಂದ್ಸಲ ಮತ್ತು ಒಂದ್ಸಲ ಬಿಜಾಪುರ್ ಸೈಡೇ ಕರ್ಕೊಂಡ್ ಹೋಗಿದರು.
ಅಂದ್ರೆ ನಾವವು ಸಣ್ಣವರ್ ಇರ್ತೇವಲ್ಲ ಅವಾಗ ಬೇರೆ ಕಡೆಯಲ್ಲಿ ಕರ್ಕೊಂಡ್ ಹೋಗಲ್ಲ ದೂರ್ ದೂರ್ ಆಯ್ತಾ. ಇದು ಎಲ್ಲ ಸಮೀಪ ಇರೋ ಬಿಜಾಪುರ್ ಬಾದಾಮಿ ಹಿಂಗೆಲ್ಲ ಇವೆ
ಹೌದ ಟೆಂತ್ ಇದ್ದಾಗ ಹೋಗಿದ್ವಿ ಮೈಸೂರ್ ಕಡೆ ಹೋಗ್. ಕರ್ಕೊಂಡ್ ಹೋಗಿದ್ರೆ ಇಷ್ಟು ಎಲ್ಲಾ ಶಿರ್ಸಿ ಇಲಿಂತ. ಸ್ಟಾರ್ಟ್ ಆಗಿತ್ ಮೈಸೂರ್ ತನ ಎಂಡ್ ಆಗಿತ್ತ ಅಂದ್ರೆ ಶಿವ್. ಬನವಾಸಿ ಇಡುಗುಂಚಿ ಅವ್ಯವೋ ಜಗ್ಗುರ್. ಕರ್ಕೊಂಡ್ ಹೋಗಿದ್ರಿ ಯಾವ್ದು ನೆನಪೆ ಇಲ್ಲ.
ಹೌದಾ ಬಾಳವರ್ಕ್ ಅವಾಗಲ್ಲ ಒಂದ್ ಹದ್ನೈದ್ ಹದ್.
ಹಾ ಹದ್ನೈದು ಹದ್ನೈ ಇಪ್ಪತೂರ್ ಮಾಡಿ ಬರೆ. ಸಾವಿರದ ಐದ್ನೂರ್ ರೂಪಾಯಿ ಅಂತಿದ್ರ ನಾವಗ ಎಷ್ಟು ಖುಷಿ ಒಳಗ ಒಬ್ ಮನಿೊಳಗ್ ಬಂದ್ ಹೇಳಿದ್ರ. ಎಲ್ಲಾ ಅಲ್ಲೇ ಅದಾವ ಐೈದು ಕಿಲೋಮೀಟರ್ ಇಷ್ಟನಾ ಅಮೌಂಟನ್. ಮಸ್ತ್ು ಚೆನ್ನಾಗಿರ್ತತ್ ಅದಂ.
ತಕೊಂಡ ಹೋಗಲ್ಲ. ಸ್ಕೂಲ್ ಹುಡುಗರುಗಲ್ಲ ರೀ ಬರೇ ಯಾವ್ದ ಕ್ರಿಸಸ್ತ ತಗೋಬೇಕು ಅಂತಾರೆ ಎಲ್ಲಾರ ಟೀಚರ್ಸ್
ಕರ್ಕೊಂಡ್ ಹೋದ್ರು ಒಂದ್ ಯಾವ್ದಾರ ವಾಟರ್. ಹಸಿ ಕರ್ಕೊಂಡ್ ಹೋಗ್ತಾರ ಹುಬ್ಳ ಒಳಗ ಆ. ಅದೇ ಜಸ್ಟ್ ನೀರೊರ್ಗ ಆಟಾಡಿ ಸಿವು ಎರಡು. ಡ್ರೆಸ್ ಇಟ್ಕೊ್ ಬರ್ರಿ ಅಂದಿರ್ತಾರ ಆ ಅಡೀಸ್ ಕರ್ಕೊಂಡ್ ಬಂದ್ಬಿಡ್ತಾರ.
ಅದೇ ಅಲ್ಲೇ ಸಣ್ಣ ಹುಡುಗುಗಂದ್ರ ಒಂದು ಒನ್ನೂರ ಐವತ್ತು ಎರಡ್ನೂರು. ಫಸ್ ಇರತಿ ಅಷ್ಟೇ ಹೋಗ್ತಾರ ಇ ಆದ ಗುಡಿ. ಬಳ ಏನರು ಕರ್ಕೊಂಡ್ ಹೋದ್ರ ಅವ್ರರಿಗೆ ಗೊತ್ತು ಆಗ್ತತಿ.
ಹೌದ ಹ್ಮ್ ಅದೊಂತರಾ ಮೆಮ್ರರಿ ಇರ್ತೇ ತಿನ್ನೇನ. ರಲ್ಲ ಆದ್ರೂ ಹಿಂಗ ಹೋಗಿದವಿ ಅನ್ನೋದಾದ್ರೂ ಊರಾದ್ರೂ ಹೆಸರಿ ಇರ್ತತ್ತಲ್ಲ ಹ್ಮ.
ಅಟಾಡ ಯಾವಾಗೂ ಆಡಬಹುದು ಮನ ಒಳಗ. ಆಡ್ಬಹುದು ಎಲ್ಲಾದ್ರೂ ಆಡಬಹುದು ಅದಕ್ಕಂತ ನಾ್ ಅಮೌಂಟ್. ಕೊಟ್ಟು ಬೇರೆ ಕಡೆ ಹೋಗೋ ಅಂತದ ಏನು ಇರೋದೇ ಇಲ್ಲ ಈಗ ಬದಾಮಿಗೆ ಹೋಗಿದ್ದ್ ನಮ್ಗೆ ಇನ್ನೂ ನೆನಪ. ರು ಗುಹೆಗಳ ಅದ ಮೇಲೆ ಮೇಲ್ ಮೇಲ್ ಹೋಗೋುದು ಅಲ್ಲಿ ಮೇಲಿಂದ. ನೋಡಿದ್ರೆ ಫುಲ್ ಎಷ್ಟ್ ಕೆಳಗಿಂದ ಎಷ್ಟು ದೂರತ್ತ ಕಾಣ.
ಈಗ ಸ್ವಲ್ಪ ನೆನಪಿರಲ್ಲ ಅಂದ್ರು ಅಲ್ಲಿ ಹೋಗಿಂದಾಗ ಇಲ್ ಬಂದಿದ್ವಲ್ಲ ಬಂದಿದ್ವಿ. ನ್ಸನ್ ನೆನಪಾಗುತ್ತೆ.
ಸ್ಕೂಲ್ಂದ ತೃತಿಗ್ ಬಂದಿದ್ವಿ ಅನ್ನೋದ್ ನೆನಪಿರತ್ ನ ನಗೆ-
ಅದೊಂಂತರ ಚೆನ್ನಾಗಿರ್ತಿತ್ತು ಸ್ಕೂಲ್ ಡೇಸ್ ನಂಗ ಬೆಸ್ಟ್. ಹೈಸ್ಕೂಲ್ ಅಂದರು ಮಸ್ತ್ ಎಂಜಾಯ್ ಮಾಡವ್ ನಾವಂತ್ರು
ಹಾಗಿ ಅದು ಎಂಜಾಯ್ ಜಾಸ್ತಿನೇ ಫ್ಯಾಮಿಲಿ ಜೊತೆ ಹೋದ್ರೆ ಅಷ್ಟು ಎಂಜಾಯ್ ಆಗೆ. ದೇ ಇಲ್ಲ ಅ ಸಣ್ ಸತಿ ಹೋದ್ರಷ್ಟೇ. ಆಗ್ಬದು ಅವಾಗಂದ ಸ್ಕೂಲ್ ಟ್ರೈಮಿಗೆ ಏನು. ಜವಾಬ್ದಾರಿ ಇರಲ್ಲ ಏನಿರಲ್ಲ.
ಏನು ಇರಲ್ಲ ಏನು ಗೊತ್ತ ಇರೋಲ್ಲಲ್ಲ ಸುಮ್ನೆ ಹೋಗುದು ಸ್ಕೂಲ್ ಹೋಗುದು ಇವ್ ಹೋಮ್ ವರ್ಕ್ ಮಾಡುದು ಅದ ಒಂದ
ಅದೇ ಬರೇ ಎಂಜಾಯ್ಮೆಂಟ್ ಮಾಡೋದ ಟ್ರಿಪ್ಪಿಗೆ ಹೋದ್ರಂತೂ ಬರೀ ಎಂಜಾಯ್ ಮಾಡದಷ್ ಇಷ್ಟ ಹಾಗಾಗಿ ಏನು ಟೆನ್ಷನ್ ಇರಲ್ಲ.
ಹ್ಮು ಮಸ್ತ್ ಇರತೈತಿ ಸ್ಕೂಲ್ ಲೈಫ್ ಅಂತ್ಲು ಅದ್ರಾಗ ಐಸ್ಕೂಲ್ ಲೈಫ್ ಅಂತರು ಬೆಸ್ಟ್ ಇರ್ತದ್ ನಮ್ಮ್ ಲೈಫ್ನ ಯಾಕ್ ಮಸ್ತ್ ಮರಿಲಾರ್ದಂತ ದಿನ. ಆದ್ರ ಈಗ ಬರಂಗಿಲ್ಲ ವಾ ವಾಪಸ್ಸ್. ಹ್ಮು ಎಷ್ಟು ಚೆನ್ನಾಗಿರ್ತಿತ್ತು.
ಹ್ಮು ಅದೇ ಅದೇ.
ಮತ್ತೆ
ಮತ್ತ ಕಾಲೇಜ್ ಟೈಮ್ನಲ್ಲಿ ಎಲ್ಲಿ ಹೋಗಿರಿ ಟ್ರಿಪ್ಪಿಗಿ.
ಕಾಲೇಜ್ ಟೈಮಿಗು ಸೆಕೆಂಡ್ ಪಿ-ಯು-ಸಿ ಇದ್ದಾಗ ಕರ್ಕೊಂಡ್ ಹೋಗಿದ್ರ ಟ್ಯೂಷನ್ ಆ ಇವತ್ತಿಂದ ಹೋಗಿದ್ವಿ ಈಗ ಮತ್ತ ಒಳ್ಳೆ ಡಿಗ್ರಿ ಒಳಗ ಫೈನಲ್ ಇಯರ್ಕ್ ಅಂತಂದ ಕರ್ಕೊಂಡ್ ಹೋಗಿದ್ರ ಮೈಸೂರ್ಕ್ ಕರ್ಕೊಂಡ್ ಹೋಗಿದ್ರ ಆದ್ರೆ ಯಾವ್ದೂ ಪ್ಲೇಸ್ ತೋರ್ಸ್ ತ್ತಿದ್ದಿಲ್ಲ ಅಲ್ಲಿ ಜೆ-ಆರ್-ಎಸ್ ವಾಟರ್ ಪಾರ್ಕ್ ಅಂತ ಐತಿ. ಅಲ್ಲಿ ಕರ್ಕೊಂಡ್ ಹೋಗಿದ್ದು ಅದೊಂತರ ಚೆನ್ನಾಗಿ
ಹಾ ವಾಟರ್ ಕಡೆ ನೀರ್ ಇದ್ದಲ್ಲ ಹೋದ್ರೆ ಏನು ಇದನ್ನೆ
ಇವರೆಲ್ಲ ನಾವು ಫಸ್ಟ್ ಟೈಮ್ ಹೋಗಿದ್ವಲ್ಲ ವಾಟರ್ಫಾಲ್ಸ್ಗೆ ತ್ತೆ ಎಂಜಾಯ್ ಆಗಿತ್ತು ವಟ್ಟ ವಾಟರ್ಫಾಲ್ಸಿಗು ಹೋಗುದಿಲ್ಲ ಹ ಅದೇ ಈಗ ಹೋಗೋ ಅಂದ್ರೂ ಹೋಗೋದಿಲ್ಲ ಇಷ್ಟ ಆಗೋದಿಲ್ಲ ಅದಂತರ.
ಚಲೋ ಆತ್.
ಚಲೋ ಆತ್ ಹ್ಮು.
ಹ್ಮು ಹಲೋ.